ಹ್ಮ
ಆ ಬ್ರೋ
ಊಟಾ ಆಯ್ತಾ
ಹಾ ಬ್ರೋ ಊಟ ಆಯ್ತು ಬ್ರೋ ನಿಮ್ದು
ಹ್ಮ್ ನಮ್ದ ಆಯ್ತು
ಹೌದಾ
ಹ್ಮ್ ಇವತ್ ನಮ್ಮ್ ಊರಲ್ಲ ಒಂದು ಇತ್ತಪ್ಪ ದೇವ್ರು
ಹೌದಾ
ಹಾ
ಇವತ್ತ
ಹಾ ಇವತ್ತು ಮುಗೀತು
ಯಾವ್ದ ಯಾವ ದೇವ್ರ
ಗಾಳಿ ಮಾರಮ್ಮ ಅಂತ ಹೇಳಿ
ಹೌದಾ
ಅಂದ್ರೆ ಊರು ಆಚೆಕಡೆ ಇತ್ತು
ಹಾ
ಅಂದ್ರೆ ಪ್ರತಿ ವರ್ಷ ಮಾಡ್ತಾರ ದೇವರದನ್ನ
ಹಾ ಹಾ
ಹ್ಮ್ ಚೆನ್ನಾಗ್ ಮಾಡ್ತಾರಲ್ಲ
ಹೌದಾ ಯಾವ ತರ ಆಯ್ತು
ಅಂದೆ ನಾನ್ ಮಧ್ಯಾಹ್ನ ಬಂದಿದ್ದೆ ಬರೋಷ್ಟಿಗೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲಾ ಆಗಿತ್ತು
ಹಾ
ಅಂದ್ರೆ ಈತರ ಮಾಂಸ ಎಲ್ಲಾ ಅಡ್ಗೆ ಮಾಡ್ತಾರ
ಹಾ ಹಾ
ಹ್ಮ್ ಮಾಂಸಹಟಿಗೆ ಎಲ್ರುೂ ಊರ ಜನ ಎಲ್ರುೂ ಬರ್ತಾರ ಊಟ ಮಾಡಕ
ಆಲ್ಗ
ಹ್ಮ್ ಅಲ್ಲಿಗೆ ಬರ್ತಾರೆ ಊರ್ ಬಿಟ್ಟು ಒಂದು ಎರಡು ಕಿಲೋಮೀಟರ್ ದೂರ ಇದ
ಹಾ ಹಾ
ಅಲ್ಲಿಂದ ಬರ್ತಾರೆ ಎಲ್ಲ ಜನ
ಹೌದಾ
ಆದ್ರೆ ಈ ಟೈಮ್ ಅಲ್ಲೇ ಇರ್ತದೆ ಕ್ಸ್ ವರ್ಷ ಪೂರ್ತ
ಹ ಹಾ ನೀವು ಹೋಗಿಲ್ವಾ
ಹ್ಮ ಮಧ್ಯಾಹ್ನ ಹೋಗಿದ್ದ
ಹೌದಾ
ಹ್ಮ್ ಹೋಗಿ ಊಟ ಮಾಡಿ ಬಂದೆ ನಾನು
ನೈಟ್ ಟೈಮ್ ಎಲ್ಲೂ ಇರುತ್ತಾ
ನೈಟ್ ಇರಲ್ಲ ನೈಟ್ ಮತ್ತ ಅದೇ ತಲೆಕಾಲು ಮಾಡ್ತಾರಲ್ಲ
ಹಾ ಹಾ
ಅಂದ್ರೆ ಅಗ್ಲತ್ ಸ್ಟಾರ್ಟ್ ಆಗಿರತ್ತಲ್ಲ
ಹಾ ಹಾ
ಅಂದ್ರೆ ಊರ್ ಜನ ಸೇರಿ ಮಾಡ್ತಾರೆ ಎಲ್ಲ ಅವಲ್ಲ
ಹೌದಾ
ಎಲ್ಲ ಊರು ಎಲ್ಲಾ ಕೂಡ ಬರ್ತಾರ ನೋಡಿ ಊಟ ಮಾಡಕ್ ಎಲ್ಲಾರೂ
ನಲ್ಗ
ಹ್ಮ್ ಎಲ್ಲಾರು ಎಲ್ಲಾ ಜನ ಅಂದ್ರೆ ಯ ಜಾತಿ ಜ್ಯೋತಿ ಅಂತ ಏನು ಎಲ್ಲ
ಜಾತಿ ವೇದ ಏನುೂ ಇಲ್ಲ
ಏನಲ್ಲ ಎಲ್ರುೂ ಚಂದ ಎಲ್ರುೂ ಸರಿಯಾಗಿ ಊಟ ಮಾಡ್ಕೊಂಡೆ ಹೋಗ್ತಾರೆ ಬರ್
ಹಾ ಹಾ ಹ
ಹ್ಮ್ ಪ್ರತಿಯೊಂದ್ ಚಿಕ್ಕ ಮಗನ ಹಡ್ಕೊಂಡು ಎಲ್ರುೂ ಬರ್ತಾರ ಅದಕ್ಕೆ
ಅಂದ್ರೆ ಚೆನ್ನಾಗ ಆಗುತ್ತ ಅಂತ ಆಯ್ತು
ಹ್ಮ್
ನೈಟ್ ಟೈಮ್ ಇರತ್ತ ಈ ಟೈಮ್ ಇರತ್ತಾ
ಹ್ಮ
ಈ ಟೈಮ್ ಅಲ್ಲೂ ಇರುತ್ತಾ ಹೇಗೆ
ಎಲ್ಲ ಆಗ್ಲತ ಜಾಸ್ತಿ ಚ ಎಲ್ಲ ಎಲ್ಲ ಮಗೀತು ಎಲ್ಲ
ಹ್ಮ್ ಹ್ಮ್
ಅಂದ್ರೆ ಸ್ವಲ್ಪ ಸಾಯಂಕಾಲ ತಾನ ಇರ್ತದೆ ತಲೆಕಾಲು ಮಾಡಿರ್ತದಲ್ಲಾ
ಹಾ ಹಾ
ಅಷ್ಟೇ ಇರುತ್ತೆ
ಒಟ್ಟ ಸಾಯಂಕಾಲ ಟೈಮ್ ಅಲ್ಲೇ ಸಾಯಂಕಾಲ ಮುಗ್ದ ಹೋಗುತ್ತೆ ಒಂದು್ ಆರು ಗಂಟೆ ಏಳು ಗಂಟೆ ಆಗುತ್ತೆ
ಹ್ಮಞೂ ಅಷ್ಟೇ ನೋಡಿ
ಹೌದಾ
ಅಂದ್ರೆ ಸಾಯಂಾಲ ಅಷ್ಟೊಂದ ಜನ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಆದ್ರೆ ಊರ್ ಜನ ಎಲ್ಲ ಸಾಯಂಕಾಲ ಬರಲ್ಲ
ಹೌದಾ
ಅಂದ್ರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಯಿಂದ ಸ್ಟಾರ್ಟ್
ಹಾ ಹಾ
ಅವಾಗಷ್ಟೇ ಬರ್ತಾರೆ
ಹ
ಹ್ಮ್
ನಿಮ್ ಮನೆಯವರು ಮಾಡಿದ್ರ
ಎಲ್ಲ ನಮ್ಮ್ ಮನೇಲಿ ಇಲ್ಲಪ್ಪಾ ಅಲ್ಲೇ ದೇವ್ರ ಹತ್ರ ಇತಲ್ವಾ
ಹಾ ಹಾ
ಹ್ಮ್ ಮಾಡ್ಯಾರ ಮಾಡಿದ್ರು ಬೇರೆ ಬ ಯಾರಾದ್ರ
ನಿಮ್ಮೂರ್ ಜನ ಮಾಡ್ತಾರಲ್ರು
ಹ್ಮ್ ನಮ್ಮ್ರಲ್ಲಿ ಮಾಡ್ತಾರೆ ಒಬ್ಬೊಬ್ರು ಆದ್ರೆ ಮನೇನ್ ಮಾಡ್ರ ಕಡಿಮೆ
ಹ ಹಾ
ಜಾಸ್ತಿ ಅಲ್ಲಿ ಜೋರ ಹತ್ರ ಜಾಸ್ತಿ ಇರುತ್ತೆ
ಹೌದಾ ಎಷ್ಟು ಬೇಟೆ ಬಿಡ್ತಾವ ಆಲ್ಮೋಸ್ಟ್ ಎಲ್ಲ
ಹ ನದ ಚ ಬೋ ಬ ನಾಮಕೊಂಡ ಬ
ಹಾ ಹಾ
ಹ್ಮ ಹ್
ಒಟ್ನಲ್ ಚೆನ್ನಾಗ ಐ್ತ ದೇವರು
ಹ್ಮ್ ಚೆನ್ನಾಗ ಆ್ತಪ್ಪಾ ಆದ್ರೆ ನಾನೇ ಮಿಸ್ ಮಾಡ್ಕೊಂಡೆ ಸ್ವಲ್ಪ
ಹ ಹಾ
ಲೆಟ ಆಾಗ ನಲ್ಲ
ಹೌದ,
ಹ್ಮ್
ನಿಮ ಫ್ರೆಂಡ್ಸ್ ಎಲ್ಲ
ಕೆಲ್ಸ ಎಲ್ಲ ಮಾಡವ್ರೆ ಮತ್ತ ಊರಲ್ಲ ಅವ್ರ ಅವೆರೆಲ್ಲ.
ಹ, ಹಾ,,
ಹ್ಮ್
ಊರಲ್ಲೇ ಅದರಾ
ಹ್ಮ್, ಊರಲ್ಲಿ ಆವರೆ
ಹಾ, ಹಾ,,
ಹ್ಮ, ಮತ್ತೆ ನಿಮ್ಮ ಊರಲ್ಲಿ ಜಾತ್ರೆ ಏನ ಆಗಲ್ಲ. ಹಬ್ಬ ಯಾವಾಗ
ಮತ್ತ ಬರ್ತಾ ಇನ್ನ ಮೂರ್ ದಿನ ಮೂರ್ ದಿನ ಬಂದುವ ನೋಡ್ದಾ ಅಲ್ಲೋ
ಹಾ ಹೇಳಲೇ
ಹಾ, ಹೇಳು ಹೇಳಬೇಕ ಎಲ್ಲಾ
ಹ ನಿಮ್ಮೂರಲ್ಲಿ ಜಾತ್ರೆ ಏನ ಆಗಲ್ವಾ. ಅಂತೇಳ-
ಆಲ್ಮೋಸ್ಟ್ ಎಲ್ಲಾ ಆತಾವ ಸ್ವಲ್ಪ ಕಮ್ಮಿನೆ.
ಹೌದಾ, ಹ ಹಾ
ಎರಡು ಮೂರು ಜಾತ್ರೆ ದೊಡ್ಡ ಹಾತವೆಒಂದ್ ದೇವರ ಒಂದ ಆಗುತ್ತೆ. ಸ್ವಲ್ಪ ಕಮ್ಮಿ ಈ
ಹಾ, ಹಾ,
ಬೇರೆಊರಲ್ಲೆಲ್ಲಾ ಹತ್ರ -ಹತ್ರ ಬರ್ತಾವ ದೇವರ ಅಂದ್ರೆ ನಮ್ಮ್ಊರಲ್ಲಿ ಈ ಎರಡು ಒಂದ್ ವರ್ಷದಲ್ಲಿ ಒಂದ್ ಸತಿ ಆಗ್ಬಹುದು. ಒಂದು ಒಂದ್ ಕಂಟಿನ್ಯೂ ಆಗುತ್ತೆ ಒಂದ್ ವರ್ಷದಲ್ಲಿ. ಐದು- ವರ್ಷಕ್ಕೆ ಒಂದು ಸರತಿ ಆದರೆ ದೊಡ- ದೊಡುವ.
ಹ್ಮ ಹಾ
ಹಾ, ಹಾ,,
ಹ ಹ್ಮ ಸರಿ
ಮತ್ತೆ ಬ್ರೋ ಊಟ ಏನ ತಿಂದರಿ.
ಅದೇ ಮನೆಯ ರೊಟ್ಟಿ, ಅನ್ನ, ಸಾಂಬಾರು.
ಹಾ, ಹಾ ಎಲ್ಲಿ ಮನೆಯಲ್ಲಾ ಎಲ್ಲ ಇದ್ರಿ ಮನಲ್ಲ ಇದೀರಾ ಎಲ್ಲಿ.
ಮನೇಲಿ ಇಲ್ಲಾ, ಇಲ್ಲಿ ನಮ್ ಚಿಕ್ಕಪರ ಮಾಳಿಗಮ್ಯಾಲ ಮಕ್ಕೋತೀನಿ.
ಹೌದಾ,
ಹ ಇಲ್ಲೊಂದ ನಾಯಿ ಬಂದಿದೆ ಅದು ಬಿಡ್ತಾ ಇಲ್ಲಾ ಮುಂದ ಹೋಗೋಕೆ.
ಹೌದಾ,
ಹಾ, ಹಾ
ಹಾ ಹಾ
ಆದರೆ ನಮ್ಮ ಮನ್ಯಾಗ ಆರಾಮ
ಹ್ಮ್, ಹ್ಮ
ಮಾಲ್ಕೊಂಡಿದ್ದ ನೋಡಿ ಬಂತ.
ಹೌದಾ,
ಮಲ್ಕೊಲಕೆ ಬಿಡ್ತಾ ಇಲ್ಲ.
ಹಾ ಹಾ ನೀವ್ ಹಾಸ್ಟೆಲ್ ಹೋಗಬೇಕಾ ಬ್ರೋ, -
ಹ್ಮ್ ಹೋಗ್ತೇನಿ ಇನ್ನು ನಾಳೆಲ್ಲಾ ನಾಡಿದ್ದು ಹೋಗ್ತೇನೆ
ಹ ಹಾ
ಅತ್ತೆ ನೀವು ಹೊಲ್ದಲ್ಲಿ ಏ ನರಾ
ಹ ಹಾ ಹಲೋ
ಹೊಲದಲ್ಲಿ ಏನಾದ್ರು ಹಾಕಿರಪ್ಪಾ ಅಂತ ಹೊಲ್ದಲ್ಲಿ ಏನ್ ಆದ್ರೂ ಹಾಕಿರ ಅಂತ ಕೇಳ್ದೆ
ಹೊಲ್ದಲ್ಲ ಹೊಲ್ದಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ
ಹಾಕಿದಾರೆ ಈಗ ಇನ್ನಾ ಬಿತ್ತನೆ ಆತ ಇದೆ ಕೌಳಿ ಗದ್ದೆ ಅಂತೋ ಗದ್ದೆ ಗದ್ದೆ ಮಾಡಿರ್ತಾರೆ
ಎಷ್ಟದ ಹಲೋ ಹಲೋ
ಹಲೋ ನಿಮ್ ಕಡೆ
ಹಾ ನಮ್ ಕಡೆ ಇದೆ
ಅಷ್ಟೇ ಇದೆ ಆಲ್ಮೋಸ್ಟ್ ಅಲ್ಲಿ ಮಳೆ ಬರ್ತಾ ಇಲ್ಲ ಮಳೆ ಕಮ್ಮಿ
ಹ್ಮ್
ಮಳೆ ಜಾಸ್ತಿ ಕಮ್ಮಿ ಆಗತ್ತ ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ
ಆ ಹೌದು
ಹಾ
ಮಳೆ ಮೋಡಾಗ ಮಳೆ ಮೋಡಾಗುತ್ತೆ ಮಳೆನೇ ಬರಲ್ಲ
ಹೌದಾ ನಿಮ್ ಕಡೆ ಬರ್ತಾ ಇದ್ಯಾ ಮಳೆ
ನಮ್ಮ ಕಡೆನೂ ಇಲ್ಲಪ್ಪಾ
ಹ ಹಾ
ಧಾರವಾಡಲ್ಲಿ ಕಾಲ್ ಮಾಡ್ತೀನಿ ನಿಮ್ ಫ್ರೆಂಡ್ಸ್ ಏನ್ ಮಾಡಲಿ ಪಾ
ಹಾ ಧಾರವಾಡ ಸಿಕ್ಕಾಪಟ್ಟೆ ಇರುತ್ ತ್ತೆ ನಾವು ವರ್ಸತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದಿದ್ದೆ ನಾನು
ಹಾ
ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಈ ಟೈಮಲ್ಲಿ ಈ ಟೈಮ ಅಲ್ಲೇ ಇದ್ದೆ ನೋಡಲ್ಲಿ ಈ ಟೈಮಲ್ಲಿ ಬರ್ತಾ ಇದ್ದೆ ಎಕ್ಸಾಮ್ ಬರ್ತಾ ಇದೆ ಈ ಕಡೆ ಸೈಡ್
ಹೌದಾ
ಹಾ
ಹೌದು ನಾನು ಮಳೆಗಾಲದಲ್ಲ ಇದ್ದೆ ಕೋಚಿಂಗ್ ಸೆಂಟ್ರಲ್ಲಿ ಅಂದ್ರೆ ಬ್ರೇಶ್ ಈ ಮನೇಲಿ ಇದ್ದೆ ಮೇ ಲಾಸ್ಟ್ ವೀಕ್ ಲಾಸ್ಟ್ ಅಲ್ಲಿ ಹೋಗಿದ್ದೆ ನಾನು
ಹೌದಾ
ಹಾ
ನಮ್ದು ಹೋಗಿ ಹೋಗಿದ್ವಿ ಆದ್ರೆ ಮಳೆಗಲ್ದ ನಾವೆಲ್ಲ ಹೋಗಬಿಟ್ಟಿದೆ ಎರಡು ತಿಂಗಳು ಮಳೆ ಸಿಕ್ಕಬಿಟ್ಟಿದೆ ಸಿಕ್ಕಾಪಟೆ ಮಳೆ ಅವಾಗ
ಹಾ
ಆ ಮಳೆ ಯಗ ಮುಗೀತು ಆರಾಮಾಗಿ ಆಯ್ತು ಮುಗಸಂದ ಈ ಕಡೆ ಬಂದ್ರೆ ಮಳೆಗಾಲದಲ್ಲಿ ಏನು ಸೇವ ಆದವಿ ಆಲ್ಮೋಸ್ಟ್ ಅಲ್
ಹೌದಾ
ಏಪ್ರಿಲ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡತ್ ಮಳೆ ಅಲ್ಲಿ
ಹ್ಮ್ ಹೌದು ಬೇಸ್ಗೆ ಮಳೆ ಬರ್ತ್ತಲ್ಲ
ಹಾ
ಬೇಸಿಗೆ ಟೈಮಲ್ಲಿ ಬರುತ್ತಲ್ಲ ಮಳೆ
ಹಾ
ಹಾ
ನಿಮ್ ಸೈಡ್ ಚೆನ್ನಾಗಿದಾವೆಲ್ಲಾ ಬೆಳೆಗಳು
ಚಾಲಾಂಗತಾ ವೆ ಮಳೆನೇ ಇಲ್ವಲ್ಲ ಅಷ್ಟೇ ಸೊರಗಿದಂಗೆ ಆಗ್ಯಾವ
ಅದೇ ಅದೇ ಮಳೆ ಇರ್ಬೇಕಾಗಿತ್ತು ಏನ್ ಮಾಡ್ತರ ಮಳೆ ಒಂದು ನಿಲ್ಲಿಸಬಿಟ್ಟಿದೆ ಪಾ ಬೆಳೆಗುಳಿಗೆಲ್ಲ ಹಾನಿ ಮಾಡಿದೆ ಪರಿಹಾರಗಿರಗೂ ಕೊಡ್ಬೋದು ಅನ್ಸತ್ತಪ್ಪ ಪರಿಹಾರ ಏನಾದ್ರು ಅದಕ್ಕೆ
ಏಟ್ ಕೊಡ್ತಾರಪ್ಪಾ ಪರಿಹಾರ
ಹೌದಲ್ಲ
ಕೊಟ್ರೆ ಏನೊ ಒಂದು ಹತ್ತು ಇಪ್ಪತ್ತು ಸಾವಿರ ಕೊಡ್ಬೋದು
ಅಷ್ಟೇನಲ್ಲ ಲಾಸ್ ಆಲ್ ಅದ್ರ ಮ್ಯಾಗ ನಂಬಿಕೆಂಡ್ ಕುಂತೂರು ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ಊರಲ್ಲಿೇನು ಸಿಗಲ್ಲ ಏನು ಇಲ್ಲ
ಹ್ಮ್ ಹ್ಮ ಪರಿಹಾರ ಕೊಟ್ರ ಆ ಬೆಳೆ ಎಷ್ಟೈತಲ್ಲಾ ಅಷ್ಟ ಕೊಡ್ಬೇಕು ಪರಿಹಾರ ಕೊಟ್ರ
ಅದೇ ಅದೇ ಬ್ರೋ
ಒಂದ ಒಂದೊಂದಿಲ್ಲ ಒ ಲಕ್ಷ ಲಕ್ಷರ ದುಡಿತೀನಿ ಅಂದೆ
ಹಾ
ತಿಂಗಳಾನ ಪೇಮೆಂಟ್ ಸಾಲ್ತಿದ್ದಿಲ್ಲ ಮತ್ತು ಬರೇ ಹೇಳ್
ಅದೇ
ಒಂದ್ ಹತ್ತಸಾವರಾ ಇಪ್ಪತ್ತಸಾವರಾ ಕೊಡ್ತೀನಿ
ಕಮ್ಮಿ ಕೊಟ್ರ ಸ್ವಲ್ಪ ಕಷ್ಟ ಆಗುತ್ತೆ ರೈತ್ರಿಗೆ
ಹ
ಒಂದ್ ಎಕರೆಗೆ ಏನಯಿಲ್ಲಂದ್ರು ಮಿನಿಮಮ್ ಒಂದ್ ಮೂವತ್ವತ್ತೈದ ಬಂದ್ರೆ ಸ್ವಲ್ಪ ಏನರ ರಿಕವರಿ ಆಗ್ತದ
ಬರ್ಲಿ ತುಗೋಳಣ್ಣ ನಾವೇನ್
ಹಾ ಸರಿ